ಹಲೋ
ಹಾ ಹಲೋ
ಏನ್ ಮಾಡತಿ
ಏನಲ್ಲಪ್ಪ ತಿದ್ದೆ ಹ್ಮ್ ಊಟದ ಹಾಗೇ ನಿಮ್ದು
ನಮ್ದ ಹಾಗೆಲ್ಲಪ್ಪ ಮಾಡ್ಬೇಕೇನ ಫಂಕ್ಷನ್ ಹೋದ್ರ ಬಂದಿಲ್ಲನ ಅದ ಸುಮ್ ಕುತ್ ನೋಡ ಅವ್ರಿ ಕಾಯಗಂತ
ಹ್ಮ್ ಇಲ್ಲ ಇಲ್ಲ ಹೋಗಲ್ಲ
ಹಕ್ಕ
ಹ್ಮ್ ವಿರಟ್ ಕೊಹ್ಲಿ ನೇಮ ಕೊಚ್ಚಾ ನನು ಪುಲ್ಲಮ
ಹಾ
ವಿರಾಟ್ ಕೊಹಲಿ ಪುಲ್ ನೇಮ
ಅದೇಹ್ ವಿರಾಟ್ ಕೊಹ್ಲಿ ವಿರಾಟ್ ಪ್ರೇಮ ಪಹಲೆಲ್ಲ
ವಿರಾಟ್ ಕೊಹ್ಲಿ ಪ್ರೇಮ ಅವ್ರ ಬಗ್ಗೆ ಓತ್ತೇನೇನೆ ವಿರಾಟ್ ಕೊಹ್ಲಿ ಬಗ್ಗೆ
ಸ್ವಲ್ಪೇೇಳ ಕೇಳಕಂತೀನಿ
ಅವರು ನೇಮ್ ಅವ್ರ ನೇಮ್ ಬಂದು ವಿರಾಟ್ ಪ್ರೇಮ್ ಕೊಹ್ಲಿ ಅವರು ಅವ್ರೊಪ್ಪರ ಹೆಸರ ಪ್ರೇಮ ಅವರು ಹುಟ್ಟಿದ್ದು ನವೆಂಬರ್ ಐದು ಎಡ್ ಸಾವರ ತೊಂಬತ್ ಎಂಬತ್ತೆಂಟು ಅವ್ರ ಡೇಟ್ ಆಫ್ ಬರ್ತ್ ಒಂದು ಬರ್ತ್ ಪ್ಲೇಸ್ ಡೆಲ್ಲಿ
ಹ್ಮ್
ಹ ಮತ್ತ ಅವರು ನ್ಯಾಷನಲ್ ಅವರು ಇಂಡಿಯಾದಾಗ ಹಡ್ತಾರ ಮತ್ ಅವ್ರ ಹೈಟ್ ಏನದ್ಲಾ
ಹ್ಮ
ಒನ್ ಪಾಯಿಂಟ್ ಸೆವೆನ್ ಫೈ
ಏನಾ ಒನ್ ಪಂಟ್ ಸೆವೆನ್ ಫೈ
ಮಿಟ್ರ
ಒನ್ ಪಾಯಿಂಟ್ ಸೆವೆನ್ ಮೀಟರಾ
ಇಟ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಮೀಟರ್
ಮೀಟ್ ಅಡಿ ಎಷ್ಟ ಅಡಿ ಹಂಗಂದ್ರ
ಹಂಗಂದ್ರೆ ಹ ಆರ್ಡಿ ಇಲ್ಲ ಫೈ ಪಾಯಿಂಟ್ ಸಮಥಂಗ್ ಹ್ಮ್ ಹ್ಮ ಮತ್ತ ಬ್ಯಾಟಿಂಗ್ ಅವ ಹ್ಮ್ ಹ್ಮ್
ಹಾ
ಅವರು ಅವರ ಬ್ಯಾಟಿಂಗ್ ರೈಟ ಬ್ಯಾಟ್ಸ್ಮ್ಯನ್ ಅವರು
ಹಾ್ ಹ್ಮ
ಮತ್ತ ಅವ್ರ ಟಾಪ್ ಆರ್ಡರ್ ಬ್ಯಾಟ್ಸ್ ಮನ್ ಅವರು ಓಪನರ್ಸ್ ಅವ್ರ ಕ್ರಿಕೆಟ್ ಚ ಇಲ್ಲಿಿಲ್ಲ ಕೀಪಿಂಗ್ ಮಾಡಲ್ಲ ಅವರು ಬೇರೆ ಫೀಲ್ಡಿಂಗ್ ಬ್ಯಾಟಿಂಗ್ ಅಷ್ಟ ಹ್ಮ ಅವ್ರ ಇಂಟರ್ ನ್ಯಾಷನಲ್ಗೆ ಅವಾಗ ಅವ ಇದು ಇಂಟರ್ನ್ಯಾಷನಲ್ಗೆ ಡೆಬ್ಯೂ ಮಾಡಿದ ಅಂದ್ರೆ ಇಂಟರ್ನ್ಯಾಷನಲ್ ಸ್ಟಾರ್ಟ್ ಮಾಡಿದ ಅಂದ್ರೆ ಎರಡ್ ಸಾವಿರ ಎಂಟರ ಸ್ಟಾರ್ಟ್ ಮಾಡ್ತಾರ ಅವರು ಒಡಿಯದಿಂದ
ಹಾ
ಫಸ್ಟಿಷ್ಟ ಅಾಲ ಆಗಿದ್ದ ಒ ಡೇ ಇಿಂದ ಚಲೋ ಮಾಡ್ತಾರ
ಹಾಂ
ಹ ಮತ್ತ ಅವರು ಟ ಟೆಸ್ಟ್ಿಗೆ ಡೆಬ್ಯೂ ಮಾಡಿದ ಅಂದ್ರ ಯಾವ ಸ ಹಾನೊಂದರಾಗ ಮತ್ತ ಟಿ ಟ್ವೆಂಟಿ ಎರಡ್ ಸಾವಿರ ಹತ್ತರ ಡೆಬ್ಯೂ ಮಾಡ್ತಾರೆ ಮತ್ತ ಇವರು ಇವರು ಇವ್ರ್ದ ಇದು ಫಸ್ಟ್ಗತ್ತಲ್ಲ ಡೆಲ್ಲಿಂದ ಡೆಬ್ಯೂ ಮಾಡ್ತಾರ ರಂಜಿತ್ ಟೋಪಿ
ಪ್ರಣಜಿ
ರಂಜಿ
ರಣಜಿತ್ ಉಡುಪಿ ಹಾ ಹ್ಮ್ ಹ್ಮ್
ಈಗ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ನಡೆಸ್ತಾರ ಗೊತ್ತೇನಾ ಐ ಪಿ ಎಲ್ ಅಂತ
ಹಾ ಹಾ ಅದೇ ಗೊತ್ತು ಗೊತ್ತು
ಅವಾಗ ಇವರದು ಆರ್ ಸಿಿ ಬಿ ಟೀಮ್ ಇವ್ರದು ಆರ್ ಸಿಿ ಬಿ ರಾಯಲ್ಸ್ ರಾಯಲ್ ಚ
ಬೆಂ್ಗಳೂರು ಹ ಬೆಂ್ಗಳೂರಿಂದ ಆಡ್ತಾರೆ ಇವ್ರು ಬೆಂಗಳೂರಿಗೆ
ಇವ್ರ ಹ್ಮ ಇವ್ರ ಏನೇನ್ ಹಚ್ಚಿ ಅವಾರ್ಡ್ಗೆದ ಇದು ವೀಣಗ್ಯಾರ ಅಂತನಾ ಐ ಸಿ ಸಿ ಐ ಸಿ ಸಿ ವರ್ಲ್ಡ್ ಕಪ್
ಹಾ
ಹ್ಮ ಮತ್ತ ಒಂದ್ಸಲ ಎಷ್ಟ ಸಲ ವನ್ ಆಗ್ಯಾರ ಗತ್ತನಾ ಮೂರ್ಸಲಾ ವಿಣ್ಣಗರ್ ಯಾಷ್ಟಲ ಇದು ಇದು ಗೆದ್ದಾರ ಅವರು ವರ್ಲ್ಡ್ ಕಪ್ ವಿನ್ನಗರ ಐಸ ಸಿ ಎ ಮತ್ತೆ ಟಿ ಟ್ವೆಂಟಿ ಒಂದು್ ಗೆದ್ದಾರ
ಹ
ಅರ್ಜುನ್ ಅವಾರ್ಡ್ ಅರ್ಜುನ್ ಅವಾರ್ಡ್ ಸಿಿಕೈತಿೀರಿಗೆ ಎಾರ್ ಸಾವಿರ ಹದ್ಮೂರ ಒಳಗೆ ಹ್ಮ್ ಮತ್ತೆ ಪದ್ಮ ಪದ್ಮ ಎರಡ್ ಸಾವಿರ ಹದಿನೂರದಾಗ ಸಿಕ್ಕೈತಿ
ಹಾ ಮತ್ತೆ ರಾಜೀವ್ ಗಾಂಧಿ ೇಲ್ ಪತ್ನ ಪ್ರಶಸ್ನ
ಹ್ಮ್ ಹ್ಮ್
ಅದು ಎರಡ್ ಸಾವಿರದ ಹದ್ಿನಂರ ಸಿಕ್ಕೈತಿ
ಹ್ಮ್
ಹ ಮತ್ತೆ ಐಸಿಸಿ ಕ್ರಿಕೆಟರ್ ಆಫ್ ದಿ ಡಿಕೆಟ್ ಅದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಿಕ್ಕೈತಿ
ಹ್ಮ ಇವ್ರ ಐತೆಲ್ಲ ಮೋಸ್ಟ್ ಓಡ್ಯಾದಾಗ ರನ್ ಜಾಸ್ತಿ ಅದ ಇದ್ರು ಇವ್ರ
ಎಷ್ಟು ಒಂಬೈನೂರ ಏನ್ ಎಷ್ಟು ಎಷ್ಟ ಇರಕ್ಲಾ.
ಇಲ್ಲ ಆದು ಮೂವತ್ ಸಾವಿರಗಿಂತ ಪ್ಲಸ್ ಐತೆ ರಣಚಿನ್ ಇರ್ದುಕ್ಕೆ ಹ ಎಲ್ಲಾದ್ರೂ ಕುಡಿಸಿತಾವ್ ಮೂವತ್ ಸಾವಿರ ರನ್ ಅದಾವ
ಎಲ್ಲಾರನ್ನು ಸೇರಿ
ಹಾ ಪ್ಯೂರ್ ಇಂಟರ್ ನ್ಯಾಷನಲ್ ಡೆಬ್ಯೂ ಮಾಡಿದ್ದು ಇವರುಗ ನಿಕ್ ನೇಮ ಐತೆಲ್ಲಾ ಚೇಜ್ ಮಷಿನ್ ಅದು ಚೇಜ್ ಮಾಸ್ಟರ್ ಅಂತ ಹೆಸರ್ ಐತಿ ಇ್ರಿಗೆ. ಹಾ ಇವ ರ
ಹ್ಮ ನಗ್ನೇವ
ಇವ್ರ ಪರ್ಸ ಇವ್ರ ಪರ್ಸನಲ್ ಲೈಫ್ ಅಂದ್ರ ಇವ್ರ ಮದುವ ಆಗಿದ್ದ ಯಾರ್ ಸಾವಿರ ಹದ್ಿನೇಳ ರ ಆಕೈತಿ ಅನುಷ್ಕಾ ಶರ್ಮಾ ಜೊತೆ
ಹಾ ಅವ್ರ ಆಕ್ಟರ್ ಎಲ್ಲ ಅವ್ರರು ಹೆ್ತಿವಿ ಅನುಶ್ಕಾ ಶರ್ಮಾ ಏನ ಅನುಶಾ ಶೆಟ್ಟಿ.
ಹಾ ಅನುಷ್ಕಾ ಶರ್ಮಾ
ಹಾ ಯವ ಮೂವ ಮಾಡ್ಯ ರರ
ಅವರು ಬಾ ಮಾಡ್ಯರು ಅಷ್ಟ ಅವ್ರ ಬಗ್ಗೆ ಗೊತ್ತಿಲ್ಲ ಇವ್ರಿಗೆ ಇಬ್ರು ಮಕ್ಳ ಅದಾರ
ಹ್ಮ
ಸಣ್ಣ ಸಣ್ಣಡು ಹಡುಗರದವು
ಹಾ
ಹ್ಮ್ ಮತ್ತ
ಮತ್ತೆ ಇವರು ಕ್ಯಾಪ್ಟನ್ ಇದ್ದಾಗ ಗೆಲ್ತಿ ಇದು ಗೆಲ್ಲಿರೋ ಮ್ಯಾಚ್ ಯಾವ ಹೇಳು.
ಹ್ಮ್ ಹ್ಮ್ ಅದೇ ಐ ಸಿ ಸಿ ಇದು ಒಂದು ಎರಡು ಒಂದ ಎಷ್ಟು ಮೂರ್ ಗೆದ್ದಾರ ನೋಡಿ ಇವ್ರು
ಹಾ ಟೆಸ್ಟ್ ತಂಡದ ನಾಯಕ
ಒಂದು ಟೆಸ್ಟ್ ಆಗಿರ್ತಾರ ಒಂದ್ ಟೆಸ್ಟ್ ಗೆ್ದಾರ ಒಂದ್ ಟ ಟ್ವೆಂಟಿ ಇಲ್ಲ ಚಾಂಪಿಯನ್ಸ್
ಒನ್ ಡೇ ಒನ್ ಡೇದು ಒಂದು ಟಿ ಟ್ವೆಂಟಿ ಹ
ಇಲ್ಲ ಟಿ ಟ್ವೆಂಟಿ ಒಂದೇ ಗೆದ್ದಾರ ಟೆಸ್ಟ್ ಒಂದ್ ಗೆದ್ದಾರ.
ಹ ಮತ್ತೆ ಒನ್ ಡೇ ಮ್ಯಾಚ್
ಹ್ಮ್
ಹಾ ಮೂರು
ಹ್ಮ್ ಹ್ಮ್
ಹಾ ಮತ್ತೆ ಇವ್ರ ದಾಖಲೆ ಹೇಳ ದಾಖಲೆ ಮಾಡಿರದು
ಅದೇ ಇವ್ರು ಚೇಜ್ ಮಷಿನ್ ಐತೆತಿ ಮತ್ತ ಇವ್ರು ಐ ಪಿ ಎಲ್ ಕೆರಿಯರ್ ಬಂದ್ರ
ಹಾ
ಹ್ಮ ಮತ್ತ
ಮತ್ತೆ
ದಮ್ಮ ಮತ್ತ ಅಂದ್ರೆ ಈ ಹೆಂಗೆ ಹೇಳಿಮೇಲೆ ಹೌದು ಬಾಳೆ ಇವರು ಹದ ್ರಂಡ್ ಸೀಸನ್ ಐತ್ಾರ ಒಂದೇ ಇದ ಇದ್ರ ಅಡ್ಯಾರ್
ಹಾ
ಹ್ಮ್ ಎಷ್ಟ ಆಡ್ಯಾರ್ ಗೊತ್ತೇನಾ ಎರಡ್ ಸಾವಿರ ಎರಡ್ನೂರ ಇಪ್ಪತ್ತೊಂಬತ್ ಮ್ಯಾಚ ಾರ
ಹಾ
ಹ ಮತ್ತ ಇವರ ರಣನ್ ಐಪಿಎಲ್ದಾಗಂದ್ರೆ ಹ ಹ ಸಾವಿರದ ಹನ್ನೊ ಹನ್ನೊಂದು ರನ್ ದಾಖಲೆ ಇವರು ಐ ಪಿ ಎಲ್ ಕೆರಿಯರ್ದಾಗ
ಹಾ
ಹ ಮತ್ತ ಇವ್ರ ಹೈಯೆಸ್ಟ್ ಸ್ಕೋರ್ ಬಂದ ಇತ್ತಲ್ಲಾ ಎರಡ್ ಸಾವಿರ ಇದು ಹದ ಇದು ಹೈಯೆಸ್ಟ್ ಸೆಚುರಿ ಹೊಡಿ ತರ್ದ ಒಂದೇ ಮ್ಯಾಚ್್ದಾಗ
ಹಾ ಹಾ ಹಾ
ಒನೂರ ಹದಿಮೂರು ರನ್ ಹೊಡೆದಾರ್ ಇವರು ಹ್ಮ್ ಹ್ಮ ಒಬ್ಬರ ಇವರು ಇವ್ರ ಸೆಂಚುರಿ ಹತ್ತು ಸೆಂಚುರಿ ಅದ ಇವರು ಇವರು ಹಾಫ್ ಸೆಂಚುರಿ ಎಪ್ಪತ್ತ್ ಮೂೂರು ಹಾಫ್ ಸೆಂಚುರಿ ಮಾಡ್ಯಾರೆ
ಹಾ ಟೋಟಲ್ ಎಲ್ಲ ಸೇರಿ ಕ್ರಿಕೆಟ್ನಾಗ ಹಾ
ಹ ಇಲ್ಲ ಐ ಪಿ ಎಲ್ದಾಗ ಅಷ್ಟ
ಐ ಪಿ ಎಲ್ ತ ಕಷ್ಟ ಮತ್ತತ್ ಐ ಪಿ ಎಲ್ಾಗ ಸೆಂಚುರಿ ಎಷ್ಟ ಅದಾವ
ಹತ್ತು ಹ್ಮ್ ಹ್ಮ್ ಹತ್ತಷ್ಟೆ ಹಾ
ಹಾ
ಇವ್ರ ಮೇಜರ್ ರೆಕಾರ್ಡ್ಸ್ ಯಾವ್ಯಾವದಾಗ ಹತ್ತೇನೆ ಇವರು ಹತ್ತು ನಿನ್ ಹತ್ತು ಹತ್ ಸಾವಿರ ರೂಪಿಷ್ಟ ಇವ್ರ ಮುಟ್್ರ ಇವ್ರು
ಹಾ
ಯಾರು ಹೊಡೆದಿಲ್ಲ ಇದು ಐ ಪಿ ಎಲ್ ಕೆರಿಯರ್ ಆಗಿ ಯರೋಟ್ ರನ್
ಹ್ಮ್
ಹ್ಮ ಮತ್ತ ಹತ್ತು ಇಷ್ಟು ಯುರೋಪ್ ಅಷ್ಟು ಹತ್ತು ಹತ್ತು ಸೆಂಚುರಿನ ಯಾರು ಹೊಡೆದಿಲ್ಲ
ಹಾ
ಹತ್ತ ಯಾಸ್ಲ ಕಾಪಡ್ದಾರೆ ಇವರ
ಹಾ ಅರಸಿ ಪಯ
ಹ್ಮ ಇವ್ರ ಇದ್ದಾಗ ಮ ಯಾರ್ ಸಾವಿರ ಎಂಟರದಾಗ ಇವ್ರು ಡಬ್ಯು ಮಾಡ್ತಾರ ಅರ್ಷಿ ಬಿಿ
ಹಾ
ಐ ಪಿ ಎಲ್ ಕರರ್ ಬಂದು ಮತ್ತ ಹ್ಮ್ ಎಾರ್ಡ್ ಸಾವಿರದ ಹದಿನಾರ ಆರ್ಗಾನಕ್ ಈವ ರೀತಿಲ ಯಾರ್ಡ್ಸ್ಲ ಆರೆಂಜ್ ಕ್ಯಾಪ್ ಹೈಯಸ್ಟ್ ರನ್ ಹೊಕ್ ಚಿಂದ ಆರೇಂಜ್ ಕ್ಯಾಪ್ತಂದಾರ ಎಡ್ ಸಲ ಯಾರ್ ಸರ ಹದ್ಮೂರ್ನೂರ ಮೂವತ್ ನಾಕು ಹದ ಒಂಬತ್ತು ಹೂರ ಮೂವತ್ನಾಲ್ಕು
ಒ ಮೈಂದ್ರ ಮೂವತ್ನಾಾಕು
ಹಾ
ಹಾ
ಎರಡ್ ಸಾವಿರ ಹದನಾರದಾಗ ಒಂದ್ಸಲ ಆರೆಂಜ್ ಕ್ಯಾಪ್ ತೊಂದ್ರ ಎರಡ್ ಸಾವಿರ ಇಪ್ಪತ್ ನಲ್ಕದಾಗ ಒಂದ್ಸಲ ಆರೆಂಜ್ ಕ್ಯಾಪ ತ ಹಂದ ರೋ ಹ್ಮ್ ಇಲ್ಲ ಇಲ್ಲ ಎಷ್ಟ ಐತಿ ಒಂಬೈನೂರ ಎಪ್ಪತ್ ಮೂೂರ ಇವರು ಹಯಸ್ಟ್ ಸ್ಕೋರ್
ಹ್ಮ್
ಮತ್ತ. ಬ್ಯಾಟಿಂಗ್ ಅವರೇಜ್ ಇದು ಇವ್ರ್ದ ಅಬೌಟ್ ಅವ್ರಿದ ಫೋರ್ಟಿ ಒನ್.
ಹಾ
ಹ್ಮ್. ಸ್ವಲ್ಪ ಫೈನಾನ್ಸಿಯಲ್ ಅಟ್ಯಾಚ ಇವ್ರಿಗೆ ಎಲ್ರೂ ಐತಲ್ಲ ಕಿಂಗ್ ಕೊಹ್ಲಿ ಅಂತ ಅಂತಾರ ಇವ್ರಿಗೆ.
ಹಾ ಗೊತ್ತು ಗೊತ್ತು.
ಹಾ. ಇವರು ಮತ್ತೆ ಇವರು ಇವ್ರು ಇನ್ಸ್ಟಾಗ್ರಾಮ್ದಾಗ ಈ ಇಂಡಿಯಾದಾಗ ಫಸ್ಟ್ ಹೈಯೆಸ್ಟ್ ಫಾಲೋವರ್ಸ್ ಇರುವುದೇ ಇವ್ರಿಗೆ.
ಮತ್ತೆ ಇವ್ರಗತರ ರೊನಾಲ್ಡೋ ಫುಟ್ಬಾಲ್ ಪ್ಲೇಯರ್ ಅವ್ರಗ ಜಾಸ್ತಿ ಅಂತ ಹೇಳ್ತಾರಪ್ಪಾ.
ಅವ್ರ ಜಾಸ್ತಿ ಬಟ್ ಅವ್ರ ಇಂಡಿಯಾದೊಳಗೆ ಇವ್ರಟ್ಟ ಪಾಲೋರ್ಸ ಇವರು ಸನಸಕ್ಕೆ ಯಾರು ಇಲ್ಲ. ಎಲ್ಲರೂ ಅಂಡ್ರೆ ಮಿಡಿಯಲ್ ಒಳಗೆದಾರ ಇವ್ರಿಗೆ.
ಹಾ ಇವರು . ಎಷ್ಟ್ಮೇಲೆ ಫಲೋರ್ಸದ ಇವ್ರಿಗೆ.
ಇವ್ರಿಗೆ ಟೂ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಫಾಲೋವರ್ಸ್ ಆದಾರ. ಈ ಸಿಕ್ಸ್ಟಿಫೈ ಎಂ. ಮತ್ತ. ಅವ್ರೊಂದ ಈಗ ಒಂದ್ ಹೊಸ ಶೂ ಆರ್ಡ್ರ ಇದು ಮಾಡಾರ ಗೊತ್ತೇ ಈಗ ಒನ್ ಏಟ್ ಅಂತ ಬ್ರ್ಯಾಂಡ್ ಓನ್ ಬ್ರ್ಯಾಂಡ್ ತೇಗದಾರ್ ಗೊತ್ತೇನ್.
ಶೂ ಏನೋ ಕೇಳಪಟ್ಟೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದಪ್ಪಾ ಅದು.
ಹಾ.
ಅದು ಮೊನ್ನೆ ಶೂ ಶೋನಾ ಇಟ್ಟಿದ್ರೆ ಏನ ಅದು ಏನೋ
ಶೂಸ್ ಪ್ರಮೋಷನ್ ಹಾ ಒನ್ ಓನ್ ಎಟ ಒಂದು ಓನ್ ಬ್ರ್ಯಾಂಡ್ ಅದು ಒನಏಟ್ ಅವ್ರದು.
ಹಾ ಮತ್ತ ಅವ್ರ್ದ ಒಂದ ಕೆಫೆ ಇತ್ತ ಅಂತ. ಮತ್ತ ಅವ್ರ್ದ ಒಂದ ಕೆಫೆ ಇತ್ತಂತೆ.
ಹಾ ಐತೆ ಐತೆ. ಅವ್ರ ಒಟ್ರು ಈಗ ಲಂಡನ್ದಾಗದಾರ ಈಗ ಅವರ. ಹಾ ಅವರು ಅವರು ಹಾ ಇಬ್ರು ಮಕ್ಕಳು ಅದರೊಳಗೆ ಇದಾರೆ.
ಹಾ. ಮತ್ತೆ.
ಮ ಮತ್ತೇನ ಇಲ್ಲಪ್ಪಾ ಹೇಳ್ಬೇಕ ನೀನ.
ಮತ್ತ ಅವರು ಕೆಫೆ ಬಂದ ಐತಿಲ್ಲಾ ಕೆಫೆ ಮತ್ತ ಮತ್ತೆ ಶೋರೂಮ್ ಯಾವ್ದಾರ ಐತೆೇನ?
ಶೋರೂಮ್ ಇಲ್ಲ ಅವರು ಅವ್ರ ಬ್ರ್ಯಾಂಡಿಂಗ್ ಪ್ರಮೋಟ್ ಮಾಡೋದಂದ್ರೆ ಎಂ ಆರ್ ಎಫ್ ಬ್ಯಾಟ್.